ಬೋಲ್ ರೇ
ಕನ್ನಡ
ಹಾ ಕನ್ನಡ
ತಿಂದಅ
ಹಾ
ಎನ್ ಮಾಡ್ತಾ ಇದ್ದೀಯಾ
ಮಲ್ಕಂಡ ದಿನಾಪ ಇವಾಗತಾನ ಹೊಡೆದೇನಹಳ್ಳಿ ಕ ಹೋಗಿ ಬಂದೆ ಕುಡಿದೇನಳ್ಳಿ ಕೊಬ್ಬರಿ ಇವಾಗ ತಾನೆ ಮುಲ್ಕೊಂಡೆ
ಏನ್ ಕೆಲ್ಸ
ಏನಿಲ್ಲ ಎರಡ್ ಇಂಚ ಇಂದು ಕಲರ್ ಒಂದ್ ಬೇಕಾಗಿತ್ತು ಟ್ವೆಂಟಿ ಎಮ್ ಎಮ್ದು
ಹಾ ಹಾ ಹ
ಅದದು ಇಪ್ಪತ್ತು
ಅವಾಗೇಏನ್ತ ನೀನು ಆಡ್ತಾ ಇದಯ ಆಟ ಏನ್ ಆಡ್ತ
ಕಷ್ಟಮ್ಮ
ಆಡದಾ
ಹಾ ಎಲ್ಲ ಆಯ್ತು
ಇತ್ ಲಾಸ್ ಇದು
ಹ್ಮ್ ಇದು ಲಾಸ್ಟ್
ಲಾಷ್ಟೇ ನೋಡ್ಕೋಪ ಬಂದಿಲ್ಲ ಅಂದ್ರೆ ಹಾಕೊಂಡ್ಬಿಡ್ತೀನಿ
ಅದೇ ಪ್ರೋಸೆಸಿಂಗ್ ಆಗಿದ ತಕ್ಷಣ ಆಗೋತೈತ
ಏನ ಅದು ಕೊಟ್ಟವರಲ್ಲ ಏನೋ ಅಂತ ಪಾವತಿಸಿ ಏನೋ ಅದು ನಮ್ದೇ ಹಕ್ಬೇಕಾ
ಏನಿಲ್ಲ ನಿನ್ ಅಕೌಂಟ್ ಇರ್ತೈದಲ್ಲಾ ಬ್ ಬಲ್ತೈ್ ನಿನ್ ಅಕೌಂಟ್ಗೆ
ಯ್ ನಾ ಹ ನಂದು ಅಕೌಂಟ್ನ ಮಾಡ್ಸಿಲ್ಲ ನಾನು
ದೇ ಹಲ್ಲಾರೋ ಆ ನಂಬರ್ ಮಲ್ತಾನೆಫೋನ್ ಪೆ ನಂಬರ್ ಇರೋದು
ಫೋನ್ಪೇ ಇಲ್ಲ ಫ್ಯಾನ್ಪೇ ಬೇರೆಯವ್ರ್ದ ಹಾಕ್ಲಾ
ಹಾ ಬೇರೆ ಅವ್ರ್ದಅಕು ಅಷ್ಟೆ
ಈಗಂದ್ರೆ ನಿಂದೆ ಹಾಕ್ಬಿಡ್ತೀನಿ ಕಳ್ಸು
ಆ
ನಿಂದೆ ಆಾಕ್ಬಿಡ್ತೀನಿ
ಅಕೌಂ ನಂಬರ್ ಅದೆಲ್ಲ ಆಗ್ಬೇಕಾದ
ಆಯ್ತು ಇಲ್ಲೇ ಹಾಕ್ತೀವಿ ಗಳ ಹಾಕ್ಬಿಟ್ಟು ಹಾಸ್ಕೊಂತೀವಿ
ಹಾ
ಹಾ ಸರಿ ಅದು ಇವಾಗ ಯಾವುದಕ್ಕ ಏನ್ ಅನ್ತ್ಕೊಡ್ಬೇಕ ಸ್ಕ್ರೀನ್ ಶೇರ್ ಮಾಡ್ತೀನಿ ಮಾಡು ಒಬ್ಬನ ಅವನೇ
ಎಲ್ಲಿದ್ಯಾಪ್ಪ ಎಲ್ಲಾ ಮಾಡವ ನಮ್ ಫ್ರೆಂಡ್ ಇಲ್ಲಲ್ಲಾ ಮಾಡವ್ರ ಬಂದಐತ ನಮ್ ಫೆಂಡ್ರಗಲ್ಲಾ ಸಾವಿರದ ಐನೂರು ಸಾವಿರದ ಏಳ್ನೂರು ಅಂಗಗಳ ತಕೊಂಡವ್ರ ಎರಡ್ ಸಾವಿರ ಗಂಟೆ ತಗೊಂಡವ್ರ
ಎರಡ್ ಸಾವಿರ ಗಂಟೆ ಮಾಡಾಕವರ
ಸಾವಿರ ಗಂಟಾ ಮಾಡೋರೆ
ಸೈ ಸ ಬರ
ಹಾ ಅದ್ ಪ್ರೋಸೆಸಿಂಗ್ ಆಗ್ಬೇಕ ಅಮೌಂಟ್ ನಾನ ಇದೇ ಪೋಸ್ಲ್ ಯ ನಿನ್ಕ ಕಾ ಮಾಡಿದ್ ಪೋಸ್ಟ್ಲ್ ಲೇ
ಹಾ ಏನ್ ನೋಡು ಮಾಡಿ ನೋಡು ಅ ಗೊತ್ತ ತಾನೆ
ಹಾ ಹೆಂಗಂತಲ್ಲ ನ ಕೇಳ್ಕೊಂಡಿದೀನಿ ಹಂಗಗೆ ಗೊತ್ತಾಗಿಲ ನ ಪೋನ್ ಹಾಕ್ತೀನಿ ಅವ್ರ್ರ ಹಾ ಇನ್ನೊಂದ್ ಎರಡು ದಿನ ಗ್ರೂಪ್ ಸೇರ್ಸ್ತೇನೆ ಆಮೇಲೆ ನೀನು ಬೇರವರ್ಕ್ ಮಾಡ್ಬೋದ ಈತಾರ
ನಾನು ಮಾಡುವದಾ ಹ ಸರಿ ಮತ್ತೆ ಸರ್ಸ ಮನ್
ಇದನ್ನ ಇದು ಇದು ಇದ ಆಗಬೇಕಲ್ಲ ನೀ ಸ್ವಲ್ಪ ಅಪ್ಡೇಟ್ ಆಗ್ಬೇಕಲ್ಲ ಇದ್ರ ಬಗ್ಗೆ
ಹಾ ಹಾ ಹಾ
ಸಿಕ್ಕ
ಇದುದ್ಮೇಲೆ ಯಾವಾಗ ಒಂದ ವಾರ ಆದ್ರ ಸೇರ್ತೇನೋ
ಹ್ಮ್
ಏನ್ ತಿಂದೆ
ಹಾ ಏನ್ ಮುದ್ದೆ ಸಾರು
ಇವಾಗ ತಾನೇ ಅಲ್ ಹೊಸ್ಕಡ ಬಸತಿ ಬಂದ ನೆಮದಾಗ ನಿ ತೋರ್ಟ ಆಗಿದೀ ಬಸಾಗ
ಅಷ್ಟೇ
ಹಾ ನಿನ್ ಹೋಗ್ಬಿಟ್ಟು ನಂದಲಿ ಎಮ ಎತ್ಕೊಂಡು
ಹಾ
ಬಟ ಆಯ್ತಲ್ಲ
ಎಮ್ ಟಿ ಎತ್ಕೊಂಡೆನಾ
ಹ
ಗಾಡಿ ಎತ್ಕೊಂಡೆನ
ಹಾ ಎಚ್ಕೊಂಡು ಹೆಚ್ಕೊಂಡ್ ಬರ್ತಾ ಇದ್ದೀರಿ ಅವರು
ಈ ಹೈದ್ರಾ ಬ ಅಂತ ಇದ್ದೀನಿ ಬಸ ಬನ್ನಿ ಅಂತ ಹೇಳ್ತಯಾ
ದೇ ಬರವಾಗ ಇಲ್ಲ ಇದಕ್ ಬಿಟ್ಟಿದ್ರಲ್ಲ ಸರ್ವಿಸಸ್
ಹೊಸ್ಕೋಡೆ ಎದಾಗ ಗಾಳಿ ಬಿಟ್ಟಿದಿದ ಮಾಲೂರಿಂದ ಹೊಸ್ಕೋಟಕ್ಕ ಹ ಯಾವಾಗ ಮೊನ್ನೆ ಒ ದ್ವಾರ ಐ ಬಿಟ್ಟೆವೂ
ಅದೇ ಮಾಲ ನಿನ್ ಹೊಸ್ಕೋಟೆ ಹೋಗಿ ನಿದ್ದೆ ಹೋಗ್ಕೊಂಡು ಹೋಗಿರೋದು
ಹಾ ನಿ ಹಾ ನಿದ್ದೆ ಹಾಕೊಂಡು ಆಮೇಲೆ ಇಲ್ಲಿ ಬಂದಿ ಗಾಡಿ ಎತ್ಕೊಂಡಿ ಹೋಗ್ಬ ಹ ಹ್ದೀರಿ ನಿಮ್ದೇ
ಇನ್ನು ಹೊಸಕನ ಹೊಸಕೋಟೆನಾಗಾಗಿದೆ ಇನ್ನ
ಹ ಹಸ ಹಸೆ ಇಟ್ಟಾಗ ಇದ್ದೀನಿ
ಹಾ ಹಾ ಹ
ಸಕ್ಕೆ ನೀಟಾಗಿ ಮಾತಾಡದ ಕಲ್
ಏನಪ್ಪಾ ಮಾತಾಡೋದು ನ ಮಾತಾಡಕೆ ಬರಲ್ಲ
ನಾ ಸದುಸ ಇದ್ಯಾ
ಏನಪ್ ಮಾಡೋದ ಎಲ್ಲೇ ನಿಮ್ದು ಬಂದಿಲ್ಲ ಇವತ್ತ ಸಿ ಹಾಕಿಲ್ಲಾ ಮೀಟಗಿಲ್ಲಾ
ಹೇ ನಮ್ದು ಹೆಂಗೊತ್ತಾಗಿರೋದ್ ಮ್ಯಾಟ್ರೋ.
ಹಾ
ಕೆಲ್ಸಕೋ ನಮ್ದು. ಇವತ್ತು ಬರ್ಬೋದೇನ ಇವತ್ತು ಅಷ್ಟ ಅಷ್ಟ. ಇರೋದು.
ಹ ಹಾ.
ಹಾಸ್ಲ್ ಆಗ ಇರೋದಾ.
ಹಾ
ಇವತ್ ಶನಿವಾರ ಬಂದ್ರೆ ಶನಿವಾರ. ಭಾನುವಾರ ಸೋಮವಾರ ಬೆಳಿಗ್ಗೆ ಹೋಗೋದು.
ಹಾ
ಸೋಮವಾರ ಬೆಳಿಗ್ಗೆ ಹೋದ್ರೆ ಇನ್ನು ಒಂದ್ ವಾರಕ್ಕೋ ಇಲ್ಲ ಎರಡು ವಾರಕ್ಕೋ ಹಂಗ್ ಬರೋದು.
ಹಾ
ಹಾ ಹಂಗಿದ್ದ ಹಂಗ್ ಮಾಡ್ತಾ ಇದ್ದಿದ್ದೆ ಇವತ್ತು ಬಂದ್ರೆ ಬರ್ಬೋದೇನ.
ಅಲ್ಲಾ ಇದು ಮೊಬೈಲು.
ಹೇ ಮೊದ್ಲು. ಒಂಥರಾ ಅವಾಗ ಅವಾಗ ಒಂಥರ ನೆನ್ಪಲ್ಲಿ ಇಟ್ಕೊಂಡು. ನೈಟ್ ಹೊತ್ಲ ಒಂತರ ನೆನ್ಪ ಹಂಗ ಹಿಂಗೆ ಹಾಳೋದು ಹಂಗ ಹಿಂಗೆ ಮಾಡ್ತಾ ಇದ್ಲಂತೆ. ಅವಳ ಫ್ರೆಂಡ್ ಹಿಡುಕೊಂಡು. ನಿನ್ ಕ್ಯಾಕ ಯಾತ ಹೇಳಳ್ಳೋದು ಇವಾಗ ಯಾಕೆ ಹಂಗೆ ಹಂಗೆ ಕೇಳಿದಕ್ಕ ನಿನ್ ಕ್ಯಾಕ ನಾನು ಇದು ಇವಾಗ ಒಂದ್. ದಿನ ರಜಾ ಕೊಟ್ಬಿಡ್ತಾರೆ ಅದಾಗಿತ್ತು. ತಕ್ಷಣ ಫೋನ್ ನಾನ ಎತ್ಕೊಂಡ್ ಬರ್ತೀನಿ ಅವಾಗ ನೀನು ಎಷ್ಟ ಬೇಕೋ ಮಾತಾವ ಅಂದ್ರೆ ಒಂದ್ ಹತ್ತು ನಿಮಷ ಮಾತಾವ. ಹಕೊಬರ್ತೀನಿ ಫೋನ್ ಅಲ್ಲ ಅಲ್ಲೂ ಇಲ್ಲ.
ಹಾ
ಆದ್ರೂ ಕೂಡ ನಾನ್ ಎತ್ಕೊ ಬರ್ತೀನಿ ಗೊತ್ತಿಲ್ದ ನೈಟ್ ಹೊತ್ ಸ್ವಲ್ಪ ಮೆಲ್ಗೆ. ಮಾತಾಡ್ ನೀನು ಅಂತಿ ಆಮೇಲೆ ಅವಡ್ಗ ಹೇಳಿದ. ಸರಿ ಅಂತ ಹೇಳ್ಬಿಟ್ರಿ ಅವಳೇ ಮೊದ್ಲು. ಹ ಗಂಷೆ ಹನ್ನೊಂದು ಗಂಟೆ ಹಂಗೆ ಅದೇ ಸೆಕ್ಯೂರಿಟಿ ಇರ್ತಾನಲ್ಲ ವಾಡನ್ನು.
ಹಾ
ಹ ಅವ್ನ ಹತ್ರಕ್ಕೆ ಹೋಗೋದು ಡೈಲಿ ಇಲ್ಲ ಒ. ಒಂದ್ ದಿನ ಬಿಟ್ಟೊಂದ್ ದಿನ ಇಲ್ಲಾಂದ್ರೆ ಡೈಲಿ ಅವನ ಹತ್ರಕ್ಕೆ ಹೋಗೋದು. ಒ ತರ ಫೋನ್ ಕೊಡ್ರಿ ನಾವ್ ಅಪ್ಪ ಅಮ್ಮ ಕಾಲ್ ಮಾಡ್ಬೇಕು.
ಹಾ
ಅಂತ ಹೇಳ್ಬಿಟ್ಟು ಇಸ್ಕೊ ಫೋನ್ ಇಸ್ಕೊಳ್ಳೋದು.
ಹಾ
ಫೋನ್ ಇಸ್ಕೊಂಡ್ಬಿಟ್ಟು ಹಂಗ ಇನ್ಸ್ಟ ಲಾಗಿನ್ ಆಗ್ಬಿಟ್ಟು ನನ್ಕ. ನನ್ಕ್ ಮಾಡೋದೂ.
ನಂಬರ್ ಎತ್ಕೊ ನಂಬರ್ ಫೋನ್ ಮಾಡ್ಕೊ ಮೊದಲ್ಲ.
ಫೋನ್ ಮಾಡಕ ಏನು ಅಪ್ಪ ಅಮ್ಮ ಮಾತಾಡ್ದ ಅಪ್ಪ ಅಮ್ಮ ಜೊತೆ ಹಂಗ ಅ ನನ್ ಜೊತೆ ಮಾತಾಡ್ದಂಗ. ಪಕ್ಕದಾಗ ಇರ್ತೇನೆತ್ ನ.
ಹಾ ಹಾ
ತರಕ್ಕ ಆಗಲ್ಲ.
ಹಾ
ಹ ಇನ್ನ ಅಪ್ಪ ಅಮ್ಮ ಅಂದ್ರೆ ಅಪ್ಪ ಅಮ್ಮ ಅಂತ ಕರಿಬೇಕು ಅಂತ ಹೇಳ್ಬಿಟ್ಟು. ಅ ಇನ್ನೇನು ಇನ್ ಇಷ್ಟದಾಗೆ ಹಾಕ್ಬಿಡಣ ಅಂತ ಹೇಳ್ಬಿ ಒಂದೇಕ್ಕಿಂತ ಅಷ್ಟುಷ್ಟ.
ಹ್ಮ
ಹ ಒಂದು ಮೆಸೇಜ್ ಇನ್ನ ಇನ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಲಾಗಔಟ್ ಆಗ್ಬಿಡೋದು. ಅದು ಮತ್ತೆ.
ಹಾ.
ಹಂಗ್ ಮಾಡ್ತಾ ಇದ್ದಿ
ಹಾ
ಇವಾಗ ಮೊನ್ನೆ ಒಂದ್ನಾಗ ಅವ್ನು ಸೆಕ್ಯೂರಿಟಿ ಗೊತ್ತಾಗಬಿಡ್ತಂತೆ
ಹಾ
ಈ ತರ ಏನು ಹಂಗಿ ಹಿಂಗಿ ಕೇಳ ನತಿ ಅದು ಇದು ಏನೋ ಇದ್ ಬಂದಿದ್ದ ಏನೋ ಹೇಳ್ಬಿಟ್ಟ ಒಳ್ಳೆ ಅದಾಗಿದ ತಕ್ಷಣ ಅವತ್ತಿಂದ ಮಂದ್ ಮೊನ್ನೆ ಬರ್ಡೆ ದಿನ ಬಂದಿದ್ಲ
ಹಾ
ಬಂದಾಗ ಈ ತರ ಮಾಡಕ್ ಆಗಲ್ಲ್ ಪ್ಲೀಸ್ ಹಂಗ ಏನೇನ ಏನೇನ ಮಾಡ್ಸ್ತಾರೆ ಅದಕ್ಯಾಕ ಆಗ ಬಿಡಿಸಬಿಟ್ಟೆ ಸರಿ ಫೋನ್ ತರ್ತಾರಂತೆ ನಮ್ ಫ್ರೆಂಡ್ ಅವಾಗ ಬೇಕಾದ್ರೆ ಡೈಲಿ ಮಾತಾಡ್ ನೋಡೋಣಕಂದ್ವ ಅದಕ್ಕೆ ಫೋನ್ ಮಾಡೋದಂತ ನಾನು ಅಂತ ಇರೋದು ಇಲ್ಲಾಂದ್ರೆ ಇಷ್ಟತ್ತು ಸ ಮಾಡಾಕನೆ ಓ ನ ಇಲ್ಲಿ ಈತ ಹ ಹಾ ಏಯ್ ಅಲ್ಲಾ ನಾನನ್ ಹೇಳಿದ್ದಿದ್ದು ನನ್ ಜೊತೆನೆ ಸೇರ್ಕ ಹೊಸ್ಕ ಕೊಟ್ಟಿದಾಗ ಅಂತ ನಾನನ್ ಹೇಳಿದ್ದು ಫಾ ಸ್ಟ ಸೇಸ್ಬಿಡ ನಾನು ನಾನನ್ ಹೇಳಿ ಅವ್ರಪ್ಪನು ಎ ಎಲ್ಲೆಲ್ಲಾ ನೋಡಿದ್ನ
ಹಾ
ನಾನ್ ಇತ್ಕೊಂಡು ಆಗಲ್ಲ ಹೊಸ ಕೂಡೆಗ್ ನನ್ ಇಲ್ಲೇ ಹೊಸ ಕೂಡೆ ಯಾವ್ದಾದ್ರು ಸೇರ್ಕೋ ನಾನು ಹೋಗ ಕಾಲೇಜ್ ಹೋಗ್ಬಿಟ್ಟು ಹಂಗೆ ಬರ್ತೀನಿ ಇಬ್ಬರು ಮಾಲರ್ಗ್ ಬರೋಣ ಮಾಲಗ್ ಬಂದ ನೀ ನಿಂಗ ಹೋಗು ಅಂತ ಹಂಗ ಅಂತಿದ್ದಿದ್ದ ಓ ನೀ ಅವಳಿಗೆತ್ಕೊಂಡು ಹ ಸರಿ ಅಂತ ಹೇಳಿಲ್ಲ ಆಮೇಲೆ ನನ್ಕ ಒಂಥರ ಯೋಚನೆ ಬಂತು ಇನ್ ನಮ್ ಜೊತೆ ಇದ್ರೆ ಇಲ್ಲ ಒಂಥರ ಫ್ರೀಡಮ್ ಆಗಿದ್ರೆ ಓದಲ್ಲ ಮತ್ತೆ ಮನ್ಯಾಕ್ಸ್ ಸುಮ್ನೆ ಸಕ್ಗ್ಗಳು ಅ ಂತೇಳ್ಬಿಟ್ಟು ನಿಮ್ದೇ ಹಾಸ್ಲ್ ಹೋಗು ಅಲ್ಲಿ ಒಬ್ರು ಇರಲ್ಲ ಯಾರು ಹುಡುಗ ಇರೊ ಯಾರು ಇರಲ್ಲ ಬಿರೆ ಹುಡ್ಗಿ
ಜೊತ್ತಾಗಿದ್ರೆ ಓದ್ ಓದಕ್ ಇಂಟ್ರೆಸ್ಟ್ ಬರಲ್ಲ ಅನ್ಕ ಆ ನಮ್ ಹುಡುಗರ್ನು ಆವ್ಡ ಮಾ ಇದ್ ಮಾಬಡ್
ಹಾ ಕಡಿ್ಮು ಅದಿಕ್ಕೆ ಯಾಕ್ ಸುಮ್ನೆ ಅಂತ ಹೇಳ್ಬಿಟ್ಟು ಔವ್ವೂ ಇವ್ನಾ ನಾವ್ ಎಷ್ಟು ನಾವ್ ಜಸ್ಟ್ ಪಸ್ಗ್ಲ ಅನ್ಕೋ ಜಸ್ಟ್ ಪಸ್ತ ಇಲ್ಲ ಅಮ್ಮ ಅವಳು ರ್ಯಾಂಕಿಂಗ್ ನೈಂಟಿ ಫೈವ್ ನೈಂಟಿ ಏಟ್ ಅಂಗೆ
ಹಾ ಹಾ
ಹ ಅಂತೋಳ್ ಹೋಗ್ಬಿಟ್ಟು ಅವನವ್ವನ್ ಕೆಸ ಆಗ್ತಿದ್ದ ಅಂತ ಹೇಳ್ಬಿಟ್ಟು ಸರಿ ಹೋಗುವ ಹಾಸ್ಟ ಹಾ ಇದ್ಯಾವುದೋ ಸರ್ಜಾಪುರ ಹತ್ರ
ಹಾ
ಹ ಸರಿವೋಗ ಆಸ್ಲ್ಕ್ ಅಂತ ಹೇಳ್ಬಿಟ್ಟು ಆಮೇಲೆ ಕೇಳ್ದ ಅವಾಗೋಗ್ ಬರ್ಬೋದ ನಾನು ಅಂತ
ಹಾ
ಯ ಫುಲ್ ಸಿಟ್ಟು ಹುಡುಗ್ರ ಇಲ್ಲ ಅಲ್ಲಿ ಹುಡುಗ್ರ ಯ ಅ ಯವ್ ಕೊಡೆನು ಅದು ವಿಷನೇ ಹುಡುಗರು ಅಲ್ಲೆಲ್ಲೋ ಇರೋದು ಅವ್ರ ಕಡೆ ಬರಂಗ್ಲ ಇವ್ರು ಆ ಕಡೆ ಹೋಗಿಲ್ಲ ಹಂಗಿರೋದು ಬೀರೆ ಹುಡ್ಗಿರು ಹುಡ್ಗಿರು ಕ್ಲಾಸ್ ಮಾಡ್ತಾರೆ ಹಂಗೆ
ಹಾ
ಹಾ ಹೋಗ್ಲಿ ಹೋಗ್ಬಿಟ್ಟಾ ಇ ಇನ್ನೇನ್ ಆಗೋಯ್ತಿನೊಂದು ಆತ ವರ್ಷ ಇನ್ನೊಂದ್ ಅರ್ಧ ವರ್ಷ ಅರ್ಧ ವರ್ ಅ ಇದು ಅರ್ಧ ವರ್ಷ ಆಗ್ಬಿಟ್ಟೆ ಆಗ್ಬಿಡೈತ್ ಅಂದ್ರೆ ಫಸ್ಟ್ ಇಯರ್ ಕಂಪ್ಲೀಟಾ
ಹಾ
ಫಸ್ಟ್ ಇಯರ್ ಕಂಪ್ಲೀಟ್ ಕಂಪ್ಲೀಟ್ ಆಗ್ಬಿಟ್ಟೈತ್ ಅಂದ್ರೆ ಅಲ್ಲೇ ಅಲ್ಲೇ ಕಾಲೇಜ್ ಪಕ್ದಾಗ
ಹಾ
ಕಾಲೇಶ್ ಪಕ್ತಗೆ ಒಂದು ಅದೇ ಬಾಡಿಗೆ ಮನೆ
ಹಾ
ಮನೆ ಮಾಡ್ತಾರೆ ಅವ್ರು ಚಿಕ್ಕಮ್ಮ ಇರ್ತಾರೆ ಮನೆಗ ಊಟ ಎಲ್ಲಾ ಮಾಡೋದು ಬಟ್. ಅಲ್ಲ ಹೋಗ್ಯದವರು ಚಿಕ್ಕಮ್ಮನೆ ಅಲ್ಲೇ ಹಿಂಗೆ ಮನೆ ಡೈಲಿ ಟ್ರಾವೆಲ್ ಮನೆಕ್ ಹಿಂಗ್ ಬರೋದು ಬೆಳಗ್ಗೆ ಹಂಗೆ ಎದ್ಬಿಟ್ಟು ಹಂಗೆ ಕಾಲೇಜ್ ಹೋಗೋದು ಅಲ್ಲೇ ಪಕ್ಕದಾಗ ಮಾಡ್ತಾರೆ.
ಹಾ
ಹ ಅವಾಗ್ ಬೇಕಂದ್ರೆ ಯಾವಾಗ್ ಬೇಕಾದ್ರೆ ಮೀಟ್ ಆಗ್ಬೋದು ಯಾವಾಗ ಬೇಕಾದ್ರೆ ಹೋಗ್ಬೋದು. ಅಂತ ಹೇಳಲ್ಲಾ ಹ ಅಂದಕೊಂಡ್ ಆಯ್ತು ಹೋಗ್ಬಿಟ್ಬ ಹೋಗ್ಲಿ.
ಹ್ಹಾ.
ಒಂದ್ ವರ್ಷ ತಾನೆ ಇನ್ನೇನು ಬೇಜಾರು ಏನ್ ಮಾಡಕ್ ಆಗಲ್ಲ ಹೋಗಿಬಿಟ್ಟು ಬಾ ಅಂತ್ ಹೇಳ್ದೆ. ನೀವು ಇನ್ನೊಂದ್ ಅರ್ಧ ವರ್ಷ ಆಗ್ಬಿಡ್ಲಿ ನಿಮ್ದು ಏನ್. ಅವಾಗ ನೀಂದಾಗ ನೋಡ ಎಂಟಿ ಎತ್ಕೋಯಿಲ್ಲ ಯಾರ್ದೋ ಒಬ್ ಗಾಡಿ ಎತ್ಕೋಯನ್ ಒಬ್ರು ನಾಕೋ. ಯಾವ್ದನ ಒಂದ್ ಎರಡ್ ಸಾವಿರ. ಕೈಯಗಿಪ್ಪ ಹೋಗ್ಬಿಟ್ಟು ಒಂದ್ ಐನೂರು ಕೈ ಆಗ ಅವ್ರ ಕೈ ಕೊಟ್ಬಿಡೂ. ಇನ್ನೊಂದ ಸಾವಿರ ರೂಪಾಯಾನ ಐನೂರ ಸಾವಿರ ಅವ್ರ ಅಕ್ಕನ ಒಳ್ಳ ಅ ಅವ್ರ ಅಕ್ಕನ ಇರೋದಕ್ಕೆ ಮೇನ್ ಕಳಸಿದ್ ನಾನು ಅವ್ರ ಅಕ್ಕನ ಹ ಅವ್ರ ಅಕ್ಕನಕ್ಕ ಏನ ಕೊಡ್ಸಬಿಟ್ಟು.
ಹಾ
ಆಮೇಲೆ ಏನೋ ನಮ್ ನಮ್ ನಮ್ ಖರ್ಚ ಐನೂರ ಏನೋ ಅಯ್ ತಿನ್ಕೊಂಡು ಪೆಟ್ರೋಲ ಎಲ್ಲಾ ಹಾಸ್ಕೊಂಡು ಎಮ್ದ ಬರೋಣ ಅಂತ ಅಷ್ಟೇ ಇನೇನ ಇನ್ನೊಂದ್ ಅರ್ಧ ವರ್ಷ ತುಂಬಾ ಶಕಿನ ನಾನು.
ಏನೋ ಮಾಡ್ತೀಯ ಸರಿ ಆಯ್ತು ಎಂಡ ಆಯ್ತು.
ಹಾ ಸರಿ